ಹಲೋ ಹಲೋ ನಿತು ನಿತು ಎಲ್ಲ ಬ್ರಾವ್ ಮಾತಾಡ್ತರ ಇಲ್ವ ಇವತ್ತು
ಹಾ ಹೇಳ
ಏನ ಫೋನ್ ಮಾಡಲ ಫೋನ್ ಏನ್ ಮಾಡಲ್ಲ ದುಡ್ದ ತರ ಫೋನ್ ಮಾಡ್ತಯಾ
ನೀವ ನ್ ಮಾಡಿದ್ದು
ಹಾ ಕಳ್ಳ ಎಷ್ಟುಓದಿದಯ ಬಯಲಜಿ
ಬಯಾಲಜಿನಾರ ಎು ಓದ್ಬೇಕನ್ನ ಎಷ್ಟಟು ಓದಬೇಕು ಫಿಸಿಕ್ಸ್ ಓದಬೇಕು
ಹ್ಮ ಬಜಿ ಅವನ್ ಮೂರ್ ಬ ಹಾಕದ ಅವನ್ ಮೂರ್ ಬ ಹಾಕದ ಅವ ಎಲ್ಲ ಹೋದಬೇಕಕ ನೀ ಎರಡೆ ನೀನು ಎಷ್ಟ ಎಕ್ಸಾಮ್ ಏನು ಐದಾ
ಎರಡಲೇ
ಅಲ್ಲೋ ಮರ ಮತ್ತೆ ಇವ ಇವಕ್ಸು ಬಯಲಜಿ ಇವ ಇವಕ್ಸು ಬಯಲಜಿ ಹಕ್ಯ ಅವು ಬುಟ್ಟಿನ ಎಷ್ಟ ಅದಾವ
ಎರಡು
ಹ ಮಾತಾ ನಾಲ್ಕ ಆಯ್ತಲ್ಲ ತಗೊಂತೀವಿ ತಗೊಂತೀ ತಗಂತೀ ನೀವು ಯಡು ಲೇವನುರಾ ಅರಲ್ಲ ಚೆನ್ನಾಗಲ್ಲ ಬಿಡು ಸುಮ್ಮನೆ ಬಟ್ಟ ಮಾಡ ಆಗ್ತ ಸನೆ ಹ
ಏನ್ ಚಿಕನ್ ತಗೊಂಡಿದ್ದೀರ
ಬಟ್ ಇತ್ ಆಾಗತ ನ ಮರ ಚಿಕನ್ ಮಾಡವಕ್ ಮಾಡಿ ಮತ್ತೆ ಹೆಂಗ ಮಣಮ್ ಇ ಜ
ಮಾಡ್ರಿ ಬರ್ತೀನಿ
ಒನ್ನೂರು ರೂಪಾಯಿವನ್ ಹಾಕ್ ಮತ ರೊಕ್ಕ ಇಲ್ಲಿ ಇನ್ನೊಂತ ಒಬ್ಬಂತಗದ ನ ನೋಬ ಇಲ್ಲ ತುಣ್ಣಿ ಮ ನನ್ನ ಬಳ ನೀ ಇಲ್ಲ ನಿನ್ ಬಳಿ ಅದ ಹಾಕ ನನ್ನ ಬಲಿ ಇಲ್ಲಲ್ಲಿ
ನೀನ್ತ್ರ ಇಲ್ಲಾ ಅಂದ್ರೆ
ನಾ ಒಂದ್ ಐವತ್ತು ರೂಪಾಯಿ ಹಾಕೈತಿನ ಅಷ್ಟೇ ನ ಒ ಐವತ್ತು ಕೃಪಾಯ ಆಕತ್ನ ಅಷ್ಟೇ
ನಿ್ ಅಮ್ಮನಾನೇ ಮಾಡುದು ನಾತ್ರ ಗುಡ್ಡ ನಿಮ್ಮ ಅಮ್ಮನಾನೇ ಮಾಡು
ಚಾಕ್ಂದ ಮಾವಡ
ಅಲೋ ಮುನ್ನೂರು ರೂಪಾಯಿ ಬಂದಿತ್ತ ನಾನೇ ಮುನ್ನೂರು ರೂಪಾಯಿ ಸಾಲ ಇಸ್ಕೊಂಡು ಮಲ್ಲಿಗ್ ಬಂದಿತ್ತಲ್ಲ ಆದ್ರ ಅದ್ನೇ ಇಕ್ಕು ಅಂದೆ
ಮಲ್ಲಿಗೆಾವ ಬಯತ್ತು
ಮಲ್ಲಿಿ ಅಕೌಂಟ್ ಕೊಟ್ಟಿದ್ದೀನಿ ನಾನು ಸೆಕೆಂಡ್ ಇದಕ್ಕೆ
ಲ್ಲ
ಅವನತ್ರ ಮೊದ್ಲೆ ಮುನ್ನೂರ್ ಹಾಕ್ಸ್ಕೊಂಡಿದ್ದೆ ನೀನ್ ಮುನ್ನೂರ್ ಬರುತ್ತೆ ಹಾಕೋ ಅಂತ ಹಾಕ್ಸ್ಕೊಂಡಿದ್ದೆ
ಹ ವ ಕಳ ನ
ಅವನ್ಗೆ ಇವತ್ ಬಂತು ಇಟ್ಕೊಂಡು ಲೌಡ ನಿನ್ಗೆ ಎರಡು ಮೂರ್ ಬರ್ತೈತೆ ದೊಡ್ಡು
ಇಲ್ಲಪ್ಪ ಅಂದಿಲ್ಲ ನಿನ್ನಷ್ಟಿಲ್ಲ
ಯಾವ್ದು ಬೇರೆ ಹತ್ಕೊಂಡ್ರ ಮಾಡ್ತಿದ್ಯಾಾ ಮತ್ತೆ ಇದು
ಡಿ ಡಿ ಡಿ ಮಾಡೋಲ್ ಇದೀನಿ ಡಿ ಮಾಡೋಲ್ ಇದೀನಿ ಡಿಮೋಟರ್ ಏನ್ ಬೇಕತರತ್ ನೀ
ಡಿ ಮಾರಟಾ
ಹ್ಮ್
ಯಾವ ಡಿ ಮಾರ್ಟ್
ಯಾವ ಡಿಮಾರ್ಟ್ ಅಂದ್ರೆ ಇದು ಕ್ಮೆಲ್ ರಾಮ ಡಿಮಾರ್ಟ್
ಹ್ಮ್
ಬಟ್ಟೆ ಬಿುಟ್ರ ಒಂದ ನೂರವ ರೂಪಾಯಿದೆ ಒಂದು ಎರಡುೂ ರೂಪಾಯಿ ಹಕ್ ನಿಿ ಒ ಸ್ವಲ್ ಎರಡ್ೂರುಾಯಿ ಟಿ ಶರ್ಟ್ ಮಾಸ್ತ ಇಲ್ಲಿ
ಇಲ್ಲೋ ಇದ್ರೆ ಆಗ್ತಿರ್ಲಿಲ್ಲಾನ
ನೀ ಇದ್ರೆ ಆಗ್ತಿದ ಬಿಡು ಆದ್ರ್ಮ ಕೆೇಾಗತಿ ನೀನ್ೊಂದ್ಸಲ
ಎಲ್ಲೋ ಅಲ್ಲಿ
ಇದ್ರದ್ದ ಹಿಸ್ಟ್ರಗ ಇದ್ರದ ಹಿಸ್ಟ್ರಿ ಯಾರ ಮೊನ್ನೆ ಯಾರ ಹಾವಿಂದ ಇದ್ರದಿಂದ ಅಮೃತ ಇರ್ತಂತ ಅವಿನಿಂದ ಯಾರಂದ ಮಾಯ ಮಾನ್ಯವ ಇಿವಗ ಪೋನದ್ರಿ ಯಾರ ಆನಂದ ಗುರ್ ಜಲ್ ಮರ ಸಿಕ್ಕಾ ನಿತೀಶ್ ನೋಡಿ ನಿತೀಶ್ರ ವಿಡಿಯೋ ಚಿಕ್ಕದಲ್ಲಿ ಲಕ್ಷ್ಮೀ ನಿವಾಸ ಮಾಡ್ತಾರಂತೆ ಚಿಕ್ಕದಲ್ಲಿ ಲಕ್ಷ್ಮೀ ನಿವಾಸ ಮಾಡ್ತಾರಂತೆ ಹಾ ಹ ಏನುಚಿ ವಿಚತ್ರರ ಅವನ ಆನಂದ್ ಗುರುಜಿ ಚೀಕ್ಕದಲ್ಲಿ ಲಕ್ಷ್ಮೀ ವಾಸ ಮಾಡ್ತಾರಂತ ಹೇಳ್ತ ನಾವು
ಅವ್ನ್ ಯಾರ ಹುಡುಗ ತಿಗಕ್ ಓದ್ ಕಡೆ ಹೆಚ್ಚಿ ಬಳಗ್ತ್ದ
ಹಾ ಅದನ್ನ ಟ್ರೋಲ್ ಮಾಡತೋಲ್ ಮಾಡಿ ಎಲ್ಲ ಮಂದಿ ಟ್ರೊಲ್ ಗುರುಜಿ ಟ್ರೋಲ್ ಗುರುಜಿ ಆಗತ ಅವ್ರಗ
ವಿನೋದ್ ಕೊಡ್ಸನಾರು
ವಿನೋದ್
ಅವ್ನ್ ಬರಟ ಆಐ್ತಲ್ಲ ಯಳ್ ಕೊಡ್ತ
ಏನ್ ಕೊಡಸ್ತೀ
ಬರ್ಡೆ ತಾನೇ ಒಂದು ನಾಳೆ ನಾಳೆ ಬರ್ಡೆ
ಯಾರ್ದು ಇದ್ಬಾಡ
ಏನದು
ಮ ಬಡ ಆಯ್ತ್ ನಿಯಸ ಮಾಡ್ತಿ ಬ ಬ ಮಾಡ ತ
ತ್ತ ಮಾಡಳ
ಚೆನ್ನಾಗೈತೆ ನೋಡತ ಇಂತ ತೊಳಿ ಎಷ್ಟ್ ಬೇಕತೋ ಇಂತವು ಅಓ ಅಂತ ಶರ್ಟ್ ಗಡ್ೊಂಡ್ ವೇಸ್ ಮಾಡಕ ಹೋಗಬೇಡ ಯಾಕಂದ್ರ ಇ ಚ ಎಂತನ ಮನೆ ಆಗಿರ್ತದೆ ಕಾಲೇಜಗೆ ಹೋಗಲ್ಲ
ಹ
ನಿತೀಶ್ ಶರ್ಟ್ ತೊಳಗತ್ತ ನಿತೀಶ್ ಶರ್ಟ್ ತೊಳಗ ಬಾರ್ ಇಂತ ಶಾರ್ಟ್ ಬನಿಗೆ ನೀನ್ ತೊಂದ್ರ ಮನೆ ಆಕ ಎಂಬೋದು ಚ ಎಂತಾನ ಹ ಹುಷಿಯಾರ್ಡ್ತೊತನಪಾ ಶಂತನ ಮನಯಾಗಿರ್ತಾನ ಚಾಲಜಕ ಹೋಗಲ್ಲ
ಹ್ಮ್
ಮನಗ ಸಂಟ ಆಐತಿ ಮತ್ತೆ ಸಂತನ್ ಅದೇ ಆಯ್ತ್ ಮತ್ತ ಇದಿದ್ದೇ ಆಯ್ತ್ ಮತ್ತ ಮತ್ತೆ ಸಂಟ ಯಾವ ಯಾ ಶಾಲ ಯಾರ ಕಳೇಜಿಗೆ ಹೋಗ ಯಾವ್ದರಾಗಿಿಂದ ನಿಮ್ಮ್ ಮನೆಗ್ ಹೇಳ್ತ ನಿಜ ಮಾತ ಶಾರಟ್ ಆಕ್ತನ ನಿಮ್ಮನ್ ಶಾರಟ್ಗ ಇ ಶಾರ್ಟ್ ಶಾರ್ಟ್ ಆಗ್ತನಿಮ್ಮಾನ ಹ ಅವ್ರಪ್ಪನಂಬರ ಅವ್ರಪ್ಪನಂಬರ್ ಆಯ್ತು ಅಂಬ ನೋಡಿ ಏನ್ ಮಾಡಾತಿ ನಾೇ ಟೀ ಶರ್ಟ್ ಕೊಡ್ಸ ಏನ್ಟಿ ಶರ್ಟ್ ಕೊಡ್ಸಾ ಇಂತ ಈಗ ನಾನು ಕಡಸಿದ್ದ
ಏನಂತನು ಅವನನ್ ಮಗ
ಹ ಪಸ್ ಆಗಂಮ ಪಸ್ ಅಲ್ಲಂತ ಅವ ಇಲ್ಲ ಪಾಸ್ ಆಗಲ್ಲಂತ ಆವಾ ಪಾಸ ತಿಂತಲ್ಲ ಪಾಸ ತಿಂತಲ್ಲ ಮತ್ತ ಮಾಯ ನೀತಿಶ ಶೋದ ನ ನಿತಿಶ ತಿಂಗಳಿಂದ ಹೋದತ ನ ಎಂ ಟ ಇಪ್ಪತ್ ದಿನ ಮೂವತ್ತು ಕ್ವೆಶ್ಚನ್ ಪೇಪರ್ ಹಸ್ಕೊಂಡ್ ಆಡ್ಸ್ಕೊಂಡ ನೀಗನು ಹೊಸ ನಾನ ಬೊ ಹಾಾ ಹೌದ ಅದೇ ನಿಂತ
ಹಾಕ್ಸ್ಕೊಂಡಿದ್ದ್ ಇಪ್ಪ ದಿವಸ ಮುಂಚೆ ಓದಿದ್ದು ನೈಟ್ ಆಮೇಲೆ ಓದೇ ಇಲ್ಲ
ಡಿ ಮಾರ್ಟ ಸಂಡೇ ಐತಿಲ್ಲ ಮಸ್ತ್ ಮಸ್ತ್ ಹುಡುಗಿಯರು ಹಾಲೆ
ಸ ಸಂಡೆ ಎಲ್ಲಾ ಡೈಯಲಿ ಬರ್ತ
ಹಾ
ಡೈಲಿ ಮಾಡ್ತಾರ
ಡೈಲಿ ಬರಲ್ಲ ಇ ಸಂಡೆ ಐತಲ್ಲ ಸುಟ್ಐತಿರಿ ಅವವತ
ಹ
ಒಂದ್ ಮಾತ ಕರಿಯಕ್ ಆಗಲ್ಲೀ ದೇವವಾಡಗೆ ಹೋಗ್ತೀರಾ ಕ್ರಿಕೆಟ್ ಅಡಕ ಹೋಗಿ ನೀತೀಶ ಅಪೋಸಿಟ್ ದಾರ ನಾ ನಾರ್ತ್ ಇಂಡಿಯನ್ ದಾರಗ್ಯ್ರೀ ಹಾ ಇವು ಅಪೋಸಿಟ್ ಕ್ರಿಕೆಟ್ ಆಡಕ್ ಹೋಗತವಿ ಕಲೇಜಕ
ಹಾ
ಅಪೋಸಿಟ್ ಬರೀ ನಾ ನಾರ್ತ್ ಇಂಡಿಯಾನ್ದ ಬರೀ ಅಪೋಸಿಟ್
ಹಾ
ನಮ್ ಟೀಮ್ ಆಡತಿ ಸಚ್ಚ ಕಾಂತ ಸಾಯಿ ಅದ ಆದರ್ಶ ಅರಿಸಸ ನಾನು ಶಿವಭಾಸ್ ಅಯ್ಯ ಅಭಿನಯ ಇದ್ದೀ
ಹಾ
ಅವ್ರ ಎಷ್ಟು ಹಡ್ಬೇಕಂದ್ರ ನ ಅಪೋಜಿಟ್ ದವರ ನೂರ ಐದರ ನೋಡರು ಹತ್ತುವರೆಗ ಅವ್ರು ಯಪ್ಪಾ ಈ ಚೇಸ್ ಮಾಡ ಬಿಟರು ಸಹ ಅವರು ಮಾಡಿದ್ರೋ ಮಾರಯಾ
ವಾ ಪಾರ್ಟಿ
ಲಾಸ್ಟ್ ಲಾಸ್ಟ್ ಒಂದ್ ಸಿಕ್ಸ್ ಹೊಡ್ದ್ ಕಾಂತ ಮುಗಸ್ಬಿಟ್ಟ ಕಾಂತಾ ಔಟೇ ಆಗಿಲ್ಲ
ಹ್ಮ್
ನಾಟ್ ಔಟ್ ಒ ಮಾರಾಯ ಇಲ್ಲ ಮಾರಾಯ ಅಲ್ಲ ನಮ್ದೇ ಯಾಕ ಆತದ ಅವ್ರದ್ದ ಇರ್ದ ಮರಿ ಅಂಗಡಿಗರ್ದ ಇದು ಸಾಕ್ತೊಂಡಿ ಯಾಕ ಯಾರ್ ತೊಂತರ್ಲಿ ಸಾಕ್ ಶಿಕ್ಷಎಲ್ಲ ನನ್ನು ಶೂ ಅದವ ಬಿಡು ಬಟ್ ಹಾಕಂಡ್ ಹೋಗಲ್ಲ ವ್ಯಾಸರ್ಸಲ ಮಕ್ಕಳ ಬ್ಯಾಸ ಮಾಡಕತಿನವು ನಿತೀಶ ಇಡ ನಿತೀಶ ಏನ್ಲಾ ಏನಂದಿ
ಕಾಲ್ ಕುಪ್ಸ ತಗೋಳುವ
ಕಾಲ್ ಕುುಬ್ಸ ತೊಳಾತಾನ ವಿನೋದ ಇನ್ ತೊಳಾತಾನ ಕಾಲ್ಕುಬ್ಸಾ ಅಲ್ಲ ಅವೆಲ್ಲ ಯಾರ ಹಾಕತಾರಪ್ಪ ಅಂತಿನ್ ಬ್ಯಾಸಸ್ ಅವ್ರ ಕಾಲ ಸ್ರಿಕ್ ಐತಿ ಹಾಕತಾರಪ್ಪ ನಮ್ಮ್ ಕಲ್ದಾಗ ಏನಲ್ಲ ನಮ್ ಕಾಲೇಜಿಗೆ ನೀನೊಬ್ಬ ಬಾರೋ ಮಾರಾಯ ಕಾಲೇಜಿಗೆ ಅಷ್ಟೇ ಫೈನ್ ಕಟ್ರಿ ನನ್ಗೆ ಅಂತ ಸೀ ಅಂತ ಕಾಲೇಜ ಫೈನ್ ಕಟ್ರಿ ಕರ್ಬೇಡ್ರಿ ಅಂತಾರ ಅಲ್ಲಿ ಹದ್ನಾಕ್ ಸಾವಿರ ನಿತೀಶ ಹದ್ನಾಕ್ ಸಾವಿರ ಮಂದಿ ಫೇಲಾಗಿರ ನೋಡಿ ಇಲ್ಲ
ಹಾ
ಅಲ್ಲ ಅಷ್ಟು ಅರ್ಜೆಂಟ್ ಚೆಕ್ ಮಾಡ್ಸಸ ಹದ್ನಾಕ್ ಸಾವಿರ ಮಂದಿ ಪೇಲ್ ಮಾಡ ಹರಕತಿತ್ತ
ಏಯ್ತು ಏ ಮಾಡಿರೋದು ಈ ಸಲ ನಾವು ಹಾಕ್ತೀವಿ ನೋಡ್ಕೋಬೇಕಂಗ
ನಾವ ಪರತ್ ಒಂದ್ಯಾ ಫೇಲಾದ್ರ ನಮ್ಮಪ್ಪ ಹಳ್ ಬಿಡ್ತನ ಡೆರೆಕ್ಟ್ ನಾನ್ ಅರ್ಥ ಮಾಡ್ಬ ಬಿಡ್ತೀನ ಪಪಾ ಹಿಂಗ ಪೇಲ್ ಮಾಡ್ರ ದುಡ್ ಬರ್ತಾವ ಅವ್ರಿಗೆ ಅದಕ್ಕೆ ಪೇಲ್ ಮಾಡ್ತಾರ ನಮ್ಮಣ್ಣ ನಮ್ಮಣ್ಣನ ಯೂಟ್ಯೂಬ ಅದನ್ನು ಒಬ್ಬವ ಸಿವಿಲ್ ಇಂಜಿನಿಯ ಮುನ್ ಅದ್ರಾಗ ಗೊತ್ತೈತನ ಫಸ್ಟ್ ಹೇಳಣ್ಣ ನ್ ಫಸ್ಟ್ ಒಂದ ಬ್ಯಾಕ್ ರ ಮ್ಯಾಕ್ಸ್
ಹ್ಮ್
ರಿ ಚನಾಗಿದ್ನ ಪಾಸ್ ಆನ ಅವಾಗ ಹೇಳ ಯು ಟ್ಟು ಅದೇ ಹೆ ಆಯ್ತ್ ಬಿಡ ನ ಹೇಳನ ಅವನ ಅವಾಗ ಈಗ ಅವನೇ ಮೇಂಟೈನ್ ಮಾಡ್ತಾನ ಹಳ್ಳಿ
ಹ್ಮ
ಅದೇ ದೊಡ್ಡ ಪ್ರಲಮ್ ಎಲ್ಲಾ ಪೇಲ್ ಮಾಡ್ತಾರಲ್ಲಾ ದೊಡ್ಡ ಪ್ರಲಮ್
ಅ ಎಂತ ಮಾಡ
ಒಂದ್ ಅಂಗಿ ಸಲ ಬಿಡ್ತಕ ಕಾಯಿ ಸಾಕತಾರ ಸಿದ್ದರ್ ತೊತರ್ಲಿ ಬಟ್ಟಿ ಶರ್ಟ್ ತೋಳತ್ತಾರ ಸಿದ್ದ ಅವರು
ಇಲ್ಲಿಂದ ತಗೊಂಡ ಹೋಗಿ ಅವ್ರಅಂಗಡಿಲಿ ಮರಮ್
ಅಲ್ಲ ಎಷ್ಟು ಎಷ್ಟು ಲೆ ಪ್ಪಾ ರೂಮ್ ತುಂಬಾ ಬಟ್ಟ ತು ಅದ ತುಂಗೋಗ್ರಿ ಬರೆ
ಅವನಿಗ ಏನ್ ಕಮ್ಮಿ ಆಯಿತೋ
ಕಮ್ಮಿ ಅನಕ್ಕಕೆನ್ ಬಿಡ್ತು ಅಂತ ಮಲ್ಲ ನೋಡು ಇವನಿ ಏನ್ ಕಮ್ಮಿ ಇ ಅ ಕರಿ ಮಲ್ಯ ಏನ್ ಗೊತ್ತಾ ಅವ್ಗೆ ಏನ್ ಕಮ್ಮಿ ಐತಿಂತೀವಲ್ಲಾ ಬಟ್ಟಿ ಗಿಟ್ಟಿಂಗ ಕರ್ಸ ಮಾಡಲವ ತಿರ್ಗಾಡ್ತನ ಅಂತ ನಾವಡಿಮಾಗ
ಎಷ್ಟ ತಿಗಾತ ನಾನು ಇಲ್ಲಿ ನೋಡ್ಲಾರ್ದ ನೋಡ್ಲಾರ ದಿವಸ್ ರಕ್ ಇ್ದರ ತನ
ಅದೇ ನಾನೂರು ರೂಪಾಯಿಲ್ಲಿ ಬುಕ್ ಮಾಡ್ಕೊಂಡ ಹೋಗ್ ಬರ್ಬೋದಂತಾನ
ಸಹಿಬಲ್ ಕುಣ ಆತ್ಯಂಗ ಅವ ಯಾವತರ ತಿಂಗ್ ಆತಾನಂದ್ರ ರೊಕ್ಕ ಳಸ್ಬೇಕ ಹೊಡ ಹ ರತಿ ಮಾಡ್ತಾನ ಇನ್ನೋದರದ್ದು ಇನ್ನೋದರದ್ದು ಇದ ಐತಲ್ಲ ವ್ಜತ್ತು ಅಲ ಆಯ್ತು ಅವಲ್ಲಿ ಕೆಕ್ ಮಾಡ್ದ ಗೊತ್ತಾನ ಸಾಕಕ್ಷ ಅಸಿದ್ರೆ ಸಾಕ್ಷ ತಗೊಂಡ್ ಬಿಡ್ತಾನ ಈಗ ಏರ್ ಬಡಸ್ತ ಏರ್ ಬಡಸ್ತೋಗ್ಬಡ್ತಾನ ನೂರ ಐವದು ರೂಪಾಯ ಬರ್ತ ಅಂತ ಮನಷ್ಯ ಅದನವ್ ಅಂದೆಪ್ಪಾ ಎಲ್ಲಗ ಇರ್ಬೋಡ್ಸ್ ತಿರ್ಗಡ ಒಬಿಡ್ ಎಕ್ಕ